ಪಠ ಕಅಚಿ ಅಲ್ಲಿಕ್ಕೆ ನ ಅಸ್ತನಂತ ಅಜಾ ಹೊಟೆಲ್ಲ
ನೀ ಆತ್ ನಂದ ಆತ್ಿಲ್ಲಲ್ಲ ಮರ
ನಂಬರ್ ಹುಡ್ಕಡಕತೇನ ಅದು ಎಷ್ಟು ಡಬಲ್ ಸಿಕ್ಸ್ ಜೀರೋ ಪರ ಪಿಡಾವನ ಇತ್ತಪ್ಪ ಉಡಗಿದಿದ್ದ ಹ
ಸ ನಿ್ಗೆ ನಿಮ್ ಗತ್ಚ್ಚಾಗತ್ತ್ತತ್ ಚಜಿ ರ ಟೈೊಂದು ಯಾರಡಿದ್ರು ಕಟೆ ನಗಿಸತೀನಿ
ಬೇರೆಲ್ಲಿಗೋ ಏನಾ
ಬೀರ್ ಬೀರ್ ಬ ಎಲ್ಲಿ ಯಕ್ರ ಸರ್ ಚಂದ ಯ್ದ ಹಳ್ತರಿ ಸರ್ ನಿಮ ಮನತನ್ಗತ್ತಾರ ಅವರ ಫುಲ್ಂಡಂಡಿ ಮಗ
ಯಾರ್ಯಾರು
ಇವ ಬರಪ್ಪಪ್ಪ
ವಿರಪ್ಪ
ದೊಡ್ಡ ಮನೆತ್ತನ ಆಗತ್ತ ನಮಬುಟ್ಟು
ಜೋರ ಆಯ್ತಪ್ಪಾ
ಚ್ಚೆ ಸ್ವಲ್ಪ ಹೊಡಸತಲ್ಲಾ ಹಾ ಆಗ್ತ ನಾನು ಹುಲಿ ಹಾಕಿ ತಪರ ನಿಮ್ಗ ಒಬ್ಬ ಕಡಕ್ ಸ ಬಿಟ್ಟ ಬಪನ
ಗಂಡ ಗಂಡ್ ಹಕ್ಕ ಆದ್ರ
ಆ
ಗಂಡ ಹಬಕಂತ ಆದ್ರೆ
ಇವ ದಿನ ಒಟ್ಟತ ಹೋಗವ ಏನ ಅಂತಾರಲ ಹುಲಿಕ ಮತ್ತ ಏನ ಅಂತಾರಲ
ವಜಜತ್ಲ ಮುಂದ ದದ
ಹ್ಮ್ ನೋಡ್ನಿ ಆ ಸಳ ಮುಟ್ಟಂಗದ್ ಹೋಗಿ ಅಲ್ಲಿ ನಟ್ಟು ಎತ್ರಪ ನ ಮುಂದ ಆ ಬಿರು ಮುಂದ ಹೇಳಿದ್ನೇಪ್ಪ ಬಿರು ಮುಂದ ಎಲ್ಲ ಹೇಿಬಿಟ್ಟೆ ಆ
ಬೀರಣ್ಣದ
ಬೇರುಂಡಂದ ಅಲ್ ಒಮ್ಮ್ರೆ ಬಿರುಗೆ ಎಲ್ಲತ್ತ ಹೇಳಿದ್ದೆ
ಏನ್
ಹಂಗ ಮಾಡಿದ್ಲಿ ಅಂತ ಹೇಳನೆೆ
ಸಂಟ ನಮ್ಗೆ ಹೇಳೋನಪ್ಪ ನೀನು
ಏನು
ಏನ್ ಹೇಳಕ್ತಿದೆ ನಾಡ್ತಗಲ್್ದ
ನೀ ಏನ್ ಕೇಳಕಿದ್ದ ಇ ಮನ್ತ್ಲ್ಲ ಆಗಲ್ಲ
ನಾ ಬಿರೊಂಡಂದ ಜ ಆ್ತೇನೆ
ಬಿರಂಡಂತಲ್ಲ
ಹ
ಹ ತೀರ್ಥ ಮಾಡಿ ಪ್ರೈವೇಟ್ ಇಟ್ಟಾನ ಅಂದಲ್ಲಾ ಮತ್ತೆ ಹೇಳಿದ್ನಿ ಇವಾಗ
ಏನಂತ
ಆ
ಏನ್ ಅಂದಾ
ದಪ್ಪ ಹಿಂಗ ಮಾಡಿ ಆಲಿ ನೀನು ಅಂದಾ
ಅಲ್ಲಯವ ಹೇಳ್ಬಾರ್ದ ಇತ್
ಏ ಮಾಡಿ ಹೇಳ್ಕ ಮುಂದೊಂದ್ ದಿನ ಬರ್ದ ಅಂತೇಳಿ ರಂಬಿಸಿ ರಮ್ಮಿಸಿ ತಿರುಗಳೇ ಮು ಮೂರ ಹತ್ ತಿಂಗಳಾಯಿತಲೇ
ಏನ್ರ ಅದೇನ್
ಏನಂದಿಲ್ಲ ಆದ್ರ ಸ್ವಲ್ಪ ಸಪ್ಪಗಿದ್ ಬಂತ ಹೇಳ್ದಾನ ಸುದ್ದಿ ವಿಧ ಚಟನ ಐತಿ ಬಿಳ್ಳಿ ಅಂತ
ಹ
ಒಳಿ ಬಂದಗ ಯಾವಾಗ ನೀವೇ ತೆಗಲಿಲ್ಲ
ಯಾವಾಗ ಹ್ಮ ಅಲ್ಲಿಗೆ ಫೋನ್ ಹಚ್ಚ ತ ಪಡಿದ್ದೆ ನಿನು
ಇಲ್ಲ ಈ ಏನ ಈ ಶಾಲಿಗೆ ಪ್ರವಾಸಗೋದಾಗ ಏನೇನ್ ಅನಗದ್ನ ಪರಸುಅಣ್ಣಾ
ಹಾ ಹಾ ಹ ಹ ಚಾಟಿಂಗ ಯೆನ
ಹ್ಮ್ ನ ನೈಬ್ರಲ್ ಅವಾ
ಹಾ
ಹೌದು ಸಜ್ಜ ಇಲಾ ಪಗಡಿ
ಯಾರಾದ್ರ ಅಂಗಡಾಗ
ಅಬಡೇ ಇದನ ವರಮಂ ಕಟ್ಟಿ ಕುಂದು ಬಿಟಿನೀ ಒಳಗ ಬಾಳ ಮಂದಿ ಅದಾರ
ಪರಸೋಣ್ಣಾ
ಪರಸುಅಣ್ಣಾ ಮನಿಗೆ ಹೋಗ್ಯಾನ
ಪರ್ಸಣ್ಣುಗಾಕಲ್ಲ ಚಾಟದಕ್ಕೆ
ಹೂ ಪರಸು ಅಣ್ಣಾ ಹೊಡೆದನತ್
ರೊಕ್ಕ ಹಾಕ್ಕಯಾನ ಒಂದ್ಸಾರಿ ಅಲ್ಲ ಪಿಕ್ಸ್ ಹಾಕ ಆಕಿಊರ ಬಿಟ್ಳಂದ್ರ ಪಿಕ್ಸ್
ಹ್ಮ್
ಒಂದು ಸಲ ಆಯಿತಲ್ಲ.
ಹ್ಮ್.
ಹೊರ್ಸೊಂಡ್ ಮಣ್ಣಿಗೋಯ್ ಬಂದಿದ್ದಾರ ಅವ್ರಲ್ಲ ಯಾವ ಸಿದ್ದಾಪುರ ಯಾರ ಸತ್ತಿದ್ರು.
ಹ್ಮ್.
ಮಣ್ಣಿಗ್ ಹೋಗ್ ಬಂದೆನಪ್ಪ. ಓದ್ಲಪ್ಪ ನಾ ಎಷ್ಟ್ ಗಂಟೆಕಂದ್ರೆ ಆರ್ ಗಂಟೆ ಆಗಿತ್ತು ವದ್ಲಪ್ಪ ಹೋಗ್ರ ನಾವ ಸುಮ ಡೌಟ್ ಡೌಟ್ ಬತ್ತ ನಾವ್ ಓದವಿ ಅ ಹೋಗಿ ಅವತ್ ಪಿರುಂದ ನ ಅದ ಬರ್ತಡೆ ಇತ್ತು ಪ ಪಲ್ಸರ್ ಬೈಕ್ ಇಸ್ಕೋಬ್ರಕ್ ಹೋಗಿದೀವಿ ಅತ್ತ ಒಳಗ ಷಾಟ್ ಹೊಡೆ ಕುಂತಾನ. ಅ ಒಯ್ ಬಾ ಬೀರ್ ಬಾಕಲಿ ಮಾಡ್ದಪ್ಪಾ
ಹಾ.
ಬಾರಿ ಚಿಲಕಾಕಂದಾನ ಬೀರು ಬಾಟ್ಲಿ ಬಡದಾ,
ಮತ್ತನ್ ಅಡತ ಬೀರ್ ಬಂದ ಚಪ್ಪಲ ತೋಂಡ್ ಒಡ್ಲೆ ಅವ್ಗ ನೌನ್ ತುಲ್ಲ್ ಪೋನ್ ಹಚ್ಚಿ, ರಂಡಿ ಮಗ ಬೇರೆಯವರ ಗೂ ಡ ಮಾತಾಡ್ತಾನ. ಫೋನ್ ಹಚ್ಚಿ ಬೇರೆಯವರ ಗೂಡ ಮಾತಾಡ್ತಾನ ಅಂತವಾ,
ಫೋನ್ ಹಚ್ಚಿ
ಬ್ಯಾರಾದರು ಗೂಡ ಮಾತಾಡ್ತಾನಂತಿವ. ನನ್ನ ಗೂಡ ಮಾತಾಡಬಟ್ಟು ಸುಳ್ಳೇ ಮಗ,
ಸೂರ್ಯ ಬಿಳಿಗಿ ಬಿದ್ದನ್ವ,
ಯಾಕ್ ಕೋಮಾರಿ,
ಅವ ಯಾರ ದೋಸ್ತರು ಕೂಡ ಹೋಗ್ಯನಪಾ,
ಹ್ಮ್ ಸಮೀಪ ಆಗುತ್ತೇನ.
ಮೂವತ್ತು ಕಿಲೋಮೀಟರ್,
ಆ
ಟಕ್ ಹೋಗ್ಯಾರಂದ್
ಊಟ ಕತಿಗೆ, ಪಂಚರ ಅಂಗಡಿ ನೋಡು. ಎಲ್ಲಿ,
ಚಹರೆ
ಹಾ
ನಮ್ಮ ಅ್ಣಗ್ುಿ್ ಕುಡಸರ್ಲಿ ಮೊೆ
ಹ್ಮ ಸ ಕಳಗೆ ತವನಫಲ ಕೊಡ್ತ ತಮ್ಮ ಭಫಲ ಕೊಡ್ತ
ನಾ ವ್ಣಾಗ ಹ್ಮ್
ಅದೇ ರಾಘವೋಣ
ಹ್ಮ್
ಯಾಕ ಏನಯ್ತು ಕುಡ್ಸಿದ್ರ
ಕುಡಸು ಮಾಡಡಂದೆ್ಟಿಂ ಹ ೋಡಿ ದಪ್ಪಾರ ನಮ್ಮ ಮಾಮ ನಾನು ಮೂವತ್ತೊಂದ ಇದ ಕುಡ್ಲಿಲ್ಲ ಅವತ್ತ,
ಎಲ್ಲೀಅಲಂತ ಮಾನಿಕ್ ಯಾರ್ಯಾರಹೋಗತೀರ್ ಇಲ ಇ ಅಮ್ಮ ಬರ್ತ ಹಿಮ್ಮ ಹ ಹಿಮ್ ಮ ಮೂ ಅಂಗಡಿ ಅವಲ್ಲ ಅಂಗಡಿಚಾರಂತ ಮಾ ನ ಒಂದ್ ಐನೂರು ರೂಪಾಯಿ ದವಾಖ ಯಾರ ಅಂದ್ರ ಯೂಡ ಮ ಮು ಮ ಹ್ಮ್
ಮತ್ತೇನೋಡ್ದು ಚೇರು
ಊಟ ಆಗ್ಬಡಿ
ಏರಿಗೋತಾನಂತ
ಹಾ
ಎಲ್ಲಿ ಹತಾನಂತ
ಎಲ್ಲಿಗಲ್ಲ
ಹೌದಾ
ಾಯ ಹ ಹ್ಮಞ ಚತಗತ್ತು ನ ಈ ಇಲ್ಲಡು ಅದೇ ನೀ ಎಲ್ಲಿ ಗೊತ್ತಗ ಹ್ಮ ನಿಮ್ದ ಮ ಪರಿಚಯ ಅವ ಆಯ ಕುಷಪ ಬಾಯ ಇ ಇಲ್ಲ ಕರೆಂಟ್ ಆದವು ಚೆಕ್ ಮಾಡಿ ಬಂದ ನಾಕು ಮತ್ ಸೆಂಟ್ರಕ್ ಬಂದಂತ ಮಾಡಿದೆ ನೀಗ ಸಿಂಗ್ ಆತ ನೋಡು ಹಲೋ
ಏನತ್ತಿ
ಹಾ ಏನ ಮಾಡಬೇಕ
ಏನು
ಕಟ್ ಮಾಡ್ತಡಿ ಯಾರ ತಗೋಬಂದರ ಹಾ